ಆಹ.
ಆರಾಮ.
ಆರಾಮ್ ನೋಡ್ರಿ ನೀವ್ ಆರಾಮ್ ಅಲ್ರಿ.
ಹೂನ್ರಿ ಆರಾಮ್ ಅದಿವ್ ನೋಡ್ರಿ ಊಟ.
ಇಪ್ಪದ್ ಏನ್ರೀ ನಾವ.
ಇಲ್ರಿ ಹಂಗ ಮಾಡಿದ್ದೆ.
ಹೌದ್ರಿ.
ಹೌದ್ರಿ.
ಹಾ ಹಾ ಹಾ ಊಟ್ರಿ.
ಊಟ ಹಾತ್ರಿ ನಿಮ್ದ.
ದ ಆತ್ ನೋಡ್ರಿ.
ಹೌದಾ. ಚೆನ್ನಾಗಿದೆ. ದೆ ಹೊರಗಡೆ ತಣ್ಣಗ್ ಗಾಳಿ ಬಿಟ್ಟಿದೆ.
ಹಾ ಹೋರಾಗ್ ಕುಂತಿರ್ ಏನ್ರೀ.
ಹೌದೌದು.
ಅಂದ್ರೆ ತಣ್ಣಗ್ ಗಾಳಿ ವಾತಾವರಣ ಚಲೋ ಐತ್ ಹಾ ರೀ.
ಒಳಗಡೆ ತುಂಬಾ ಶೆಕೆ.
ಹೌದ್ ನೋಡ್ರಿ ನೀವ್ ಹೇಳದ್ ಕರೆಕ್ಟ್ರೀ ನಾವು ಹೊರಕ್ ಕುಂತೀವ್ ನೋಡ್ರಿ ತಣ್ಣಗ್ ಗಾಳಿಗ್ರಿ.
ಹೌದೌದು ತಣ್ಣಗ್ ಗಾಳಿ ಬೀಸಾಕತ್ತತಿ ಆರಾಮ್ ಕುಂತಿವ್ ನೋಡ್ರಿ.
ಏನೋ ಒಂತರ ಖುಷಿ ನೋಡ್ರಿ ಹಿಂಗ್ ಹೊರಗ್ ಇದಾಗ್ ಈ ಫ್ಯಾನಿನ್ ಗಾಳಿಗುನು ಅಷ್ಟು ಖುಷಿ ಬರುದಿಲ್ರಿ.
ಹೌದೌದೌದು ಅಂದ್ರೆ ಹೌದ್ರಿ ಹೌದು ಮತ್ತೆ ನೈಸರ್ಗಿಕ್ವಾದಂತ ಎಲ್ಲಾ ದು ಗಾಳಿ ಆಗಿರ್ಬೋದು ಹಣ್ಣು ತರ್ಕಾರಿಗಳು ಅವೆಲ್ಲ ಎಷ್ಟು ಒಳ್ಳೇದು ಅಂತಂದ್ರೆ. ತುಂಬಾ ಒಳ್ಳೇದು ಆ ಆರೋಗ್ಯಕ್ಕೆ.
ಹ್ಮ್
ಅದ್ರಿಂದ ಪ್ರತಿವೊಂದ್ ಅ ಹಣ್ಣ ಆಗಿರ್ಬೋದು ಮತ್ತೆ ತರ್ಕಾರಿಗಳಾಗಿರ್ಬೋದು ಅವೆಲ್ಲಾ ನಮ್ಗೆ ತುಂಬಾ ಅಂದ್ರೆ ತುಂಬಾನೇ ನಮ್ ನಮ್ ದೇಹಕ್ಕೆ ತುಂಬಾ ಬೇಕಾದ್ವು.
ಹ್ಮ್ ಅದು ಕರೆರಿ ಅದ್ ಎಲ್ಲಾ ಚಲೋ ರೀ ಅದು.
ಹೌದು.
ಹುನ್ರೀ ನಾವು ಈ ಕಡಿ. ನಮ್ ಸೈಡ್ ಎಲ್ಲಾ ತರ್ ಕರಿ ಹುಲ್ ಹಾಕ್ತಿಲ್ರಿ ನಾವು. ಹ ಹಾಲದ್ ಗಾಡಿ ಹ್ಮ್ ಅಲ್ಲ ತರ್ಕಾರಿ ಆಕ್ ಸೊಲ್ರಿ. ಒಂದ್ ಸ್ವಲ್ಪನು ರಾ ಚನಿಕ್ ಹಕಲ್ನೋಡ್ರಿ.
ಹೌದಾ.
ಟ ರಾಸಾಯ್ನಿಕ ಅನ್ನೋದ ಶಬ್ದನೆ ಇಲ್ರಿ ಅದು. ನಮ್ದು ಇದು ಅಶ್ ಹಸುಗೋಳು ಎಲ್ಲ ಗೋ ಗೊಬ್ಬ್ರ ಹಾಕದ್ ನೋಡ್ರಿದು ಸಗ್ಣಿ ಎಲ್ಲ ಹ ಅದೆಲ್ಲಾ ನಾವು ಎಲ್ಲ ಒಟ್ ಒಟ್ಟಾಗಿ ಒಟ್ಟಾಗಿ ಒಟ್ಟಾಗಿ ಎಲ್ಲ ಗುಂಪಿ ಮಾಡಿ. ಲಾಸ್ಟ್ ಅಲ್ಲಿ. ನಾವೆಲ್ಲಾ ಜಮಿ ಹಾಕ್ಬುಡ್ತಿವ್ ರಿ.
ಹೌದಾ ಅಂದ್ರೆ ನೀವು ಹೌದೌದು ನೀವ್ ತುಂಬಾ ಒಳ್ಳೆ ಸರಿಯಾದ ಇವ್ ವಿಚಾರ ಮಾಡಿ ಒಳ್ಳೆ ಕೆಲ್ಸ ಮಾಡ್ ತಿದ್ದಿರ ನೀವು.
ಹ್ಮ್ ಹುನ್ ರೀ. ಮತ್ತ ನಾವು ಜಾ ಜಾಸ್ ಅತ್ತಿ ಕಡಿ ನಮ್ ಕಡೆ ಎಲ್ಲಾ ಗ್ಯಾಸ್ ಅದ ಅಲ್ಲಾಂತಾರ ಅದೇನ್ ಇಲ್ರಿ. ನಮ್ದು ನಾಸ. ಹ ಹೂನ್ರರಿ ಇಲ್ಲ ಗ್ಯಾಸ್ ಎಲ್ಲ ಯೂಸ್ ಮಾಡಲ್ರಿ ನಮ್ ವಿಸದ. ಹೆಂಗ್ ಗೊತ್ತಂತಂದ್ರ. ಇದೂ. ಎನ್ ಡಿ ಬರ್ತ್ ನೋಡ್ರಿ. ಹಸುಗೊಳ್ ಎನ್ ಡಿ ಅದ್ ಅದ್ ಒಂದ್ ಸ್ವಲ್ಪ ಇದು ಒಳಗ ನೆಲ್ದಾಲ್ ತುಡಿ ಡೋಣಿ ಟ್ಲೆ ಮಾಡಿರ್ತಿವ್ ನಾವು. ಅಂದ್ರೆ ಅದ್ರ ಗ್ಯಾಸ್ ಎಲ್ಲ ಇಡಿಬೇಕಲ್ರಿ ಅದು ಹಾ. ಅದ್ರಿಂದ ನಾವು ಅಡಿಗೆ ಮಾಡ್ತೀವ್ ನಾವೆಲ್ಲ.
ಹೌದಾ ಅಂದ್ರೆ ಸೌದೆ ಎಲ್ಲ ಇಟ್ ಟೊ.
ಹ ಹಾ ಹೌದ್ ನೋಡ್ರಿ.
ಹ್ಮ್ ಸೌದೆ ಅವೆಲ್ಲಾ ಇಟ್ಬಿಟ್ಟು ನೀವ್ ಒಲೆ ಅತ್ ಅಚ್ಚಿ ಅಡ್ಗೆ ಎಲ್ಲ ಮಾಡ್ಕೊಂಡು ಊಟ ಮಾಡದು ಹೌದು ಹೌದೌದು ಅದು ಆತರ ಹೌದೌದು ರುಚಿನೂ ಅಷ್ಟೊಂದು ಚೆನ್ನಾಗಿರಲ್ಲ. ಗ್ಯಾಸ್.
ನಿಜ ಗ್ಯಾಸ್ಮಾಗ್ ಯಾವ್ ರುಚಿ ಇರು ದಲ್ ಏನ್ ಇಲ್ರಿ.
ಹೌದೌದು ಒಲೆ ಮೇಲೆ ತುಂಬ ಅಂದ್ರೆ ತುಂಬಾ ಸೌದೆಯ ಒಲೆ ಅಂತಾರಲ್ಲ ಅದ್ ಅದ್ರು ಮೇಲೆ ತುಂಬಾ ರುಚಿಯಾಗಿರುತ್ತೆ ಅಡ್ಗೆ.
ಹಾ ಅದು ಕರೆ ನೋಡ್ರಿ ಆ ಕಡೆ ಹೆಂಗ್ ಅದಿ ಗೆ ಗ್ಯಾಯಸಿಂದ್ ರೇಟ್ ಅದು.
ತ್ತಿಲ್ಲ ರೀ ನನಗ. ನಾವು ಸೌದಿ ಒಲಿ ಮ್ಯಲೆಲ್ಲಾ ಮಾಡ್ತೀವ್ರಿ ಅದು.
ಹಾ ಹಾ.
ಹ ನಾವು ಸೌದಿ ಅ ತರದಷ್ಟೇ ಮಾಡ್ತೀವ್ರೀ ಅವೆಲ್ಲ ಮಾಡಲ್ರಿ ಅವೆಲ್.
ಮಾಡ್ಬಾರ್ದ್ರಿ ಅವೆಲ್ಲಾ ಸುಮ್
ಹೌದ್ರಿ ಅವೆಲ್ಲಾ ಮಾಡ್ಬಾರ್ದು ಮತ್ತ ಏನ್ ಗೊತ್ತೇನ್ರೀ ನಮ್ ದು ನಮ್ದ್ ದವ್ಖಾನಿ ಅದ ರೀ. ಹಾ ದವ್ಖಾನೆ ಅದಾ ರಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಜನ್ಗಳಿಗೆ ಎಷ್ಟೊಂದು ವಿಚಾರಗಳು ತಿಳಿ ಗೊತ್ತಿರಲ್ಲ.
ಹಾ ಹೌದ್ರಿ ಹೌದ್ರಿ.
ಹ ನಾವು ಅದಕ್ಕೆ ಅಂತ ನಮ್ಮನ ಅಹ ಹೇಳ್ತಾರೆ ಹೋಗಿ ಜನಕ್ಕೆಲ್ಲಾ ಇದನ್ನ ಮುಟ್ಟಿಸ್ ಬನ್ನಿ ಹೇಳಿ ಅಂತ ಎಲ್ಲಾ ಹೇಳ್ತಾರೆ ನಮ್ಗೆ ನಮ್ ಶಿಕ್ಷಕರು.
ಹ ರಿ ಹೌದ್ ರಿ
ಅವಾಗ ನಾವ್ ನಾವು ಹೋಗ್ಬಿಟ್ಟು ಅವ್ರಗಲ್ಲೆಲ್ಲಾ. ಹೇಳ್ತೀವಿ ನಾವು ನಾವೇ ಅಂತ. ಆದಂತ ಒಂದು ಪೇಪರ್ ಅಲ್ಲಿ. ಹ ಚಿತ್ರ ಎಲ್ಲಾ ಬಿಡ್ಸ್ ಕೊಂಡು. ಅವ್ರಗೆಲ್ಲ ಚಿಕ್ ತ್ರ ರೂಪದಲ್ ಎಲ್ಲ ತೋರ್ಸ್ ತೋರಿಸುತ್ತಾ ಎಲ್ಲಾ ಹೇಳ್ತಿವಿ. ಈಗ ಕೆಲವೊಂದು ಕೆಲವೊಬ್ಬರಿಗೆ ಸ್ವಚ್ಛತೆ ಅಂದ್ರನೆ ಗೊತ್ತಿರಲ್ಲ ಹಂಗ್ ಸ್ವಚ್ಛತೆ ಆಗ್ ಇಟ್ಕೋಬೇಕಂತನೂ ಗೊತ್ತಿರಲ್ಲ ಕೆಲೊಬ್ರು ಸೋಂಬೇರಿಗಳು ಆಗ್ಬಿಟ್ಟಿರ್ತಾರೆ.
ಹಾ ರೀ ಹೌದ್ರಿ.
ಅಂದ್ರೆ ಸ್ ಅಂದ್ರೆ ಸ್ವಚ್ಛವಾಗಿ ಹೆಂಗ್ ಇಟ್ಕೋಬೇಕ ಅಂತಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಆದ್ರೆ ಸೋಂಬರಿ ತನದಿಂದ. ಅವ್ರ್ ಸ್ವಚ್ಛತನೆ ಕಾಪಾಡಲ್ಲ.
ಹಾ ಕಾಪಾಡದಲ್ರಿ ಹೌದ್ ರಿ.
ಸೊಳ್ಳೆ ಆಗಿರ್ಬೊದು ಬೇರೆ ಬೇರೆ ರೋಗಗಳಾಗಿರ್ಬೊದು ಎಲ್ಲ ಮನುಷ್ಯನಿಗೆ ಬರುತ್ತೆ. ಅದುನ್ನ ನಾವು ಅವ್ರಿಗೆ ತಿಳುಸ್ತಿವಿ. ನೀವ್ ನೋಡಿ ಸ್ವಚ್ಛತೆ ಆಗಿರಿ ಇಲಿದ್ರೆ ಈ ತರ ರೋಗ ಬರುತ್ ತ್ತೆ. ಮತ್ತೆ ಈ ತರ ನೀವು ಸ್ ಸೂಜಿ ಮಾಡುಸ್ಕೋಬೇಕು ಈ ತರ ಮಾತ್ರೆಗಳೆಲ್ಲ ನುಂಗ್ಬೇಕು ಮತ್ತೆ ಈ ತರ ಎಲ್ಲ ಇರುತ್ತೆ. ನೀವು ಸ್ವಚ್ಛತೆಯನ್ನ ಕಾಪಾಡಿ ಅಂತ ಎಲ್ಲಾ ಹೇಳ್ತೀವಿ ಅವ್ರಿಗೆ
ಹೂ ರಿ ಅಂದರೆ ನೀವು ದಿನಾನು ಒಂದೊಂದ್ ಊರಿಗೆ ಹೋಗುತ್ತೀರಾ ರಿ
ನಾವು ಒಂದು ದಿನ ಅಂದ್ರೆ ಒಂದು ತಿಂಗಳಲ್ಲಿ ನಾವು ಒಂದ್ ತಿಂಗಳು ಒಂದು ಊರ್ ತಗೋತೀವಿ
ಹೂ ಅಂದ್ರು ಒಂದು ತಿಂಗಳು ಪೂರ್ತಿ ಒಂದ್ಊರಲ್ಲಿ ಇದ್ದು ಎಲ್ಲಾ ನೋಡ್ಕೋತೀರಿ ತಿರದನ
ನಾವು ಅದ್ರ ಬಗ್ಗೆ ಒಂದು ಸ್ವಚ್ಛತೆ ಆಗಿರಬಹದು ಆಮೇಲೆ ಈಗ ಏನಾದರೂ ಚಿಕ್ಕ ಮಕ್ಳಿಗೆಲ್ಲ ಲಸಿಕೆ ಎಲ್ಲ ಹಾಕಿಸಬೇಕು
ಹಾ ಹಾ ಹಾ ಹೌದ್ರಿ ಹೌದ್ರಿ ಹೌದ್ರಿ
ಇದ ಯಾಕಂದ್ರೆ ಕೆಲವೊಬ್ಬರಿಗೆ ಲಸಿಕೆ ಹಾಕ್ಸ್ಬೇಕು ಅನ್ನೋದೇ ಗೊತ್ತಿರಲ್ಲ
ಹಾ ಗೊತ್ತಿರಲ್ರಿ ಹೌದ್ರ ಹಳ್ಳಿ ಕಡೆ ಜನ ಅಲ್ರರಿ
ಅವ್ರಿಗೆ ಲಸಿಕೆ ಬಗ್ಗೆ ಗೊತ್ತಿರಲ್ಲ ಅಂದಾಗ ನ ಅವಾಗ ಅವ್ರು ಏನ್ ಮಾಡ್ಬಿಡ್ತಾರೆ ಲಸಿಕೆ ಹಾಕೋದ್ನ್ನ ಮರ್ತೋಗ್ಬಿಡ್ತಾರೆ ಮತ್ತೆ ಹಾಕ್ಸುದೇ ಇಲ್ಲ ಮಕ್ಕಳಿಗೆ ಅವಾಗ ಮಕ್ಳ ಏನಾಗ್ಬಿಡುತ್ತೆ ರೆ ಅಂದ್ರೆ ಕೆಲವೊಬ್ಬ್ರರಿಗೆ ಒಂತರ ಅಂಗಲ್ ವಿಕ್ರ ಆ ಹ ಆತರ ಎಲ್ಲಾ ಹಾಕ್ಬಿಡ್ತಾರೆ ಪಾಪ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ನಾವವಾಗ ಅವ್ರಿಗೆ ಲಸಿಕೆ ಬಗ್ಗೆ ತಿಳಿಸಿದಾಗ
ಹೂ
ಅವರು ಅವಾಗ ಹೌದು ನಾನ್ ಲಸಿಕೆ ಆಗ್ಬೇಕು ನನ್ ಮಗ ಚೆನ್ನಾಗಿರ್ಬೇಕು ಅಥವಾ ನನ್ ಮಗಳು ಚೆನ್ನಾಗಿರ್ಬೇಕು ಅಂತ ಅವ್ರಿಗೂ ಮೂಡುತ್ತೆ ಅವರು ಆ ದಲ್ದೆ ಹೌದೌದು ಅವ್ರಿಗೂ ಗೊತ್ತ ಆಗದಲ್ದೆ ಅವ್ರು ಸುತ್ತಮುತ್ತ ಇರೋಗೆಲ್ಲಾ ಹೇಳ್ತಾರೆ ಓ ಲಸಿಕೆ ಹಾಕ್ಬೇಕು ಯಾಕಂದ್ರೆ ಇವತ್ತು ಅವರು ಸುತ್ತಮುತ್ತ ಇರುವಾರಿಗೆಲ್ಲ ಹೇಳ್ತಾರೆ ಓ ಲಸಿಕೆ ಹಾಕ್ಬೇಕು ಯಾಕಂದ್ರೆ ಇವತ್ತು ಅಹ್ ದವಾಖಾನೆಯಿಂದ ವೈದ್ಯಕೀಯರ್ ಬಂದಿದ್ರು ಈತರ ಎಲ್ಲಾ ಹೇಳಿದ್ರು ಅಂತ ಅವ್ರು ಪಕ್ಕದಲ್ಲಿ ಇರೋಗೆಲ್ಲಾ ಹೇಳಿ ಅವರು ಏನ ಮಾಡ್ತಾರಂದ್ರೆ ಅಹ ಬೆಳವ ಬೆಳವಣ್ಗೆ ಆಗೋತರ ಎಲ್ಲಾನು ಎಲ್ಲಾರ್ಗೂ ತಿಳಿಸಿ ಹ ಹೇಳ್ತಾರೆ ಅವರೆಲ್ಲಾ
ಹಾ ಹೌದ್ರ ಅವ್ರರು ತಿಳಿದ ಲಾಟ ಅವ್ರು ಹೇಳ್ತಾರೆ ಅವ್ರು ಮನಿ ಬಾಜು ಇದ್ದವ್ರಿಗೆ ಎಲ್ರಿಗ
ಹೌದು ಈ ತರ ಈ ತರದ್ದಾಗಿರ್ಬದು ಬಹದು ಆಮೇಲೆ ಕೆಲವೊಬ್ರು ಇವಾಗೆಲ್ಲಾ ಹೆಂಗ್ ಮಾಡ್ತಿದಿದ್ದಾರೆ ಅಂದ್ರೆ ಏನಾದ್ರರು ಕೆಲ್ಸ ಜಾಸ್ತಿ ಆದ ತಕ್ಷಣ ತುಂಬಾ ಅಹ ಯೋಚನೆ ಮಾಡೋದು ಅದನ್ನ ಜಾಸ್ತಿಯಾಗಿ ತಗೊಂಡು ಕೆಲವೊಬ್ರು ತುಂಬಾ ಒಂಥರ ಸಪ್ಪೆ ಕೂತ್ ಬಿಡ್ತಾರೆ ಯಾರ್ ಜೊತೆನುೂ ಮಾತಾಡಲ್ಲ ಏನಿಲ್ಲ ಬಟ್ ನಾವ್ ಅವಾಗೆಲ್ಲಾ ಹೆಂಗ ಆ ಏನಿಲ್ಲ ಬಟ್ ನಾವ್ ಅವಗೆಲ್ಲ ಏನ್ ಮಾಡ್ಬಿಡ್ತಿದ್ವಿ ಯಾರಾದ್ರು ಒಡದ್ರೆ ಬೈದ್ರೆ ಸ್ವಲ್ಪ ಅಲ್ತಿದ್ರೆ ಮತ್ತೆ ಹೋಗ ಅವ್ರ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ವಿ
ಹೌದ್ರಿ
ಇವಾಗೆಲ್ಲಾ ಆತರ ಮಾಡೋದೇ ಇಲ್ಲ
ಇಲ್ರಿ ಈಗ್ ಈ ಅಂತ ಇ ಇದುನ್ನೆ ಇಲ್ರಿ ಒಬ್ರು ಸ್ವಲ್ಪ ಬೈದ್ರಪ್ಪ ಅಂತಂದ್ರೆ ಸೈಡ್ಗ ಹೋಗ್ ಕುಂದ್ರುದು ಒಬ್
ಸಪ್ಪೆ ಕೂತ್ ಬಿಡೋದು ಯಾರ್ ಜೊತೆ ಮಾತಾಡ್ದೆ ಆತರ ಎಲ್ಲ ಇರ್ತಾರೆ ಅವಾಗ ಅಂ ಅ ಆತರದವ್ರಗೆಲ್ಲ ಹೇಳೋದು ನೀವೇನು ಆತರ ಕೂತ್ಕೋಬೇಡಿ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ನಮ್ ಮುಂದೆ ಹೇಳಿ ನಾವ್ ನಿಮ್ಗೆಲ್ಲ ಸಲ ಸಹಾಯ ಕೊಡ್ತೀವಿ. ಸಲಹೆ ಮಾಡ್ತೀವಿ.
ಹ ಹಾ ಹೌದ್ರಿ.
ಹು ಮತ್ತೆ ಆತರ ಎಲ್ಲಾ ಮಾಡೋದಲ್ದೆ ಮತ್ತೆ ಕೆಲವೊಬ್ರಿಗೆ ಇವಾಗ ಏನು ಮಧುಮೇಹ ಆ ತರ ಏನಾದ್ರು ಬಂದಿದೆನಾ. ಅಂತ ಎಲ್ಲಾ ನಾವು ಅವ್ರ್ಗ್ ಗೆ ಪ್ರಯೋಗ ಮಾಡ್ತೀವಿ ಅಂದ್ರೆ ಅವ್ರ್ದೆಲ್ಲಾ ಈ ಏನಾದ್ರು ಈಗ ಹ್ಮ್ ಮೊ ತ್ರ ಆಗಿರ್ಬೋದು ಅವೆಲ್ಲ ತಗೊಂಬಿಟ್ಟು. ನಾವು ಅದುನ್ನ ನಾವ್ ಎಲ್ಲ. ಪರಿಶೀಲನೆ ಮಾಡಿ ಅವ್ರಗೆ ಒಂದ್ ಉತ್ತರ ಕೊಡ್ತೀವಿ.
ಹ ಹಾ ಹ ರಿಪೋರ್ಟ್ ಏನ್ ಬಂದಿರ್ತೋ ಅದ್ ಹೇಳ್ತಿರ್ ನೀವು.
ಅದಿಕ್ಕೆ ಅಂತ ಒಂಥರ ವಿಧ ವಿಧವಾದಂತಹ. ಹ್ಮ್ ಇದ್ ಇದಾವೆ. ಹ್ಮ ಯಾವ್ ತರ ಮಾಡ್ಬೇಕು ಯಾವ್ ತರ ಮಾಡ್ಬಾರ್ದು ಅವ್ನೆಲ್ಲಾ ಅವ್ರಿಗೆ ತಿಳಿಸ್ಕೊಂಡು ಅವ್ರಿಗ್ ಹೇಳ್ತಾ ನಾವು ಅದೆಲ್ಲಾ ಮಾಡ್ತೀವಿ.
ಹ್ಮ್ ಹ್ಮ್ ಹ್ಮ್.
ತೆ ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ನಮ್ಗೆ ಅವಾಗ್ ಅವ್ರ್ಗ ಹೇಳಿದಾಗ ನಮ್ಗೇನೊ ಒಂಥರ ಖುಷಿ. ನಾವೆಲ್ಲ ಎಷ್ಟ್ ಚನ್ನಾಗ್ ಅವ್ರಗ್ ಇನ್ಫಾರ್ಮ್ ಏನ್ರೀ ಎಲ್ಲಾ ಕೊಡ್ತೀವಿ ಹೇಳ್ತೀವಿ ಅನ್ನೋ ಖುಷಿ ನನ್ಗೂ ಏನೋ ಒಳೊಳ್ಗೆಲ್ಲ. ತರಾ ಖುಷಿ ಆಗ್ತಿರುತ್ತೆ ಅವಾಗ ಅವಾಗ ಅವ್ರುನು ಅಂತಿರ್ತಾರೆ ಮೇಡಮ್ ನೀವು ತುಂಬಾ ಚೆನ್ನಾಗಿ ಹೇಳ್ದ್ ದ್ರಿ ನಮ್ಗೆ. ತುಂಬಾ ಅರ್ಥ ಆಗೋತಾರ ಹೇಳುದ್ರಿ. ಧನ್ಯವಾದಗಳು ನಿಮ್ಗೆ ಅ ತೆಲ್ಲ ಹೇಳ್ದಾಗ ನಮ್ಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿತ್ತು.
ಹಾ ಹೌದ್ ಬಿಡ್ರಾ ಅ.
ನೀ ಯಾಕೆ ನಿಮ್ ಊರಲ್ಲಿ ಈ ತರ ಎಲ್ಲಾ ಯಾರು ಬರಲ್ವಾ ಹೇಳೋಕೆ.
ನಮ್ಮೂರಗ್ ಯಾರ್ ಬರ್ತಾರ್ರಿ ಸಣ್ ಹಳ್ಳಿರಿ ನಮ್ದು.
ಹೌದಾ.
ಹು ರಿ.
ನೀವು ನೋಡಿ ನಿಮ್ಮ್ ಊರಲ್ಲಿ ಏನಾದ್ರು ಸ್ವಚ್ಛತೆ ಆಗಿರ್ಬೋದು ಆ ಮತ್ತೆ ಏನಾದ್ರು ಅಹ ಲಸಿಕೆ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ಏನಾದ್ರು ಯಾರಿಗಾದ್ರು ಗೊತ್ತಿಲ್ಲ ಅಂದ್ರೆ ನೀವ್ ಅವ್ರಿಗೆ ತಿಳ್ಸಿ.
ಹೇಳ್ತೀವ್ರೀ ನಾವು ಸ್ವಲ್ಪ ತಿಳಿದ್ ಮಟ್ಟಿಗಿ ಏನ್ ಹೇಳ್ತಿವ್ ರೀ.
ನಾನ್ ನಿಮ್ಗೆಲ್ಲೆ ಹೇಳ್ದೆ ಅಲ್
ಹ ಇದೇನ್ ಹೇಳತೇನ್ ರೀ ಇಶ್ ಸದ್ಯ ನೀವು ಹೇಳಿಲ್ರರಿ ಇದು ನನಗೂ ನಾನು ನಮ್ ದೋಸ್ತ್ರಿಗೆ ಹೇಳ್ತಾರಾ ಅವರು ಇನ್ನೊಬ್ಬರು ದೋಸ್ತ್ರು ಹೇಳ್ತಾರಾ ಅವರು ತಂದಿ ತಾಯಿಗೆ ಹೇಳ್ತಾರ ಅವ್ರ ಅವ್ರರು ದೋಸ್ತರಿಗೆೇಳ್ತಾರೆ ತಾರಾ ಇಲ್ಲ ನಮ್ಮವರು ಹೋಗಿ ಅವರ ಗೆಳತಿ ಹೇಳ್ತಾರ
ಹೌದು
ಅವ್ರು ಸ್ವಲ್ಪ ಹೇಳಂದ್ ನಾನ್ ಹೇಳತೀನ ರಿ ನಮ್ಮ್ನೆಗ ಸ್ವಲ್ಪ ಕೇಳ್ತೇನ
ಹ್ಮ್ ಈ ತರ ಹೇಳ್ದಾಗ ನನ್ಗೂ ಖುಷಿ ಆಗುತ್ತೆ ಹೋಗ್ಬ ಬಿಡು ಹೆಂಗೋ ಎಲ್ಲರಿಗು ಗೊತ್ತ ಗತ್ತಾಗ್ತಿದೆ ಎಲ್ಲರೂ ಚೆನ್ನಾಗ್ ಆಕ್ತಾರೆ ಎಲ್ಲಾರೂ ಚೆನ್ನಾಗಿರ್ಬೋದೆಲ್ಲಾ ಖುಷಿ ಖುಷಿಿಯಾಗಿಿ ಅಂತ ಅನ್ಸುತ್ತೆ ನಮಗು ಅವಾಗ ಆ ತರ ಎಲ್ಲ ಖುಷಿ ಆಗುತ್ತೆ ನಮ್ಗೆ
ನೋಡ್ರಿ ಖುಷಿ ಆಗತ್ರಿ ನಿಮಗು ನಮಗಗ್ ಬಾಳ ಖುಷಿ ಆತ್ರಿ ಯಾಕಂತಂದ್ರ ನಾವು ಹ್ಮಡಾ ಟ್ರಿಗ ಎರಡನೇ ದೇವ್ರ ಅಂತ ಕ
ಹೌದೌದುೌದು ಹ
ಹೂನ್್ರೀ ಅವ್ರ ಏನ್ ನಮ್ಗ ಏನ್್ರ ಸ್ವಲ್ಪ ತೊಂದ್ರ ಆಗ್ಯದ ಅಂತಂದ ಏನು ಬಂದು ಅದು ಗುಳಗಿ ಕೂಡದ ಆಾಗಲಿ ಇಂಜೆಕ್ಷನ್ ಮಾಡದ ಆಗ್ಲಿ ಅವ್ರ ಚೆನ್ನ್ ನಡ್ಕೋತಾರಲ್ರರಿ ಹ ನಮ್ಮ ಆರೋಗ್ಯನ ಅವ್ರರು ಕಾಪಾಡ್ತಾರೀ ಅವ್ರು
ಹೌದು ನೀವು ಅದಕ್ಕೆ ಏನೇ ನಿಮಗೆ ಮೊದ್ಲೇ ಬರಕೂ ಮುಂಚೆ ಅಂದ್ರೆ ಯಾವುದೇ ತಥರದ್ದು ರೋಗ ಅದು ಇದು ಬರೋಕ್ಕೂ ಮುಂಚೆ ನೀವು ಮೊದ್ಲೇನೆೇ ಏನನ್ನ ಏನಾದ್ರೂ ಮನ ಮನೇಲಿರುವಂತ ಇದನ್ನು ಯೂಸ್ ಅಂದ್ರೆ ಉಪಯೋಗಸ್ಕೊಂಡು ನೀವು ಕಡಿಮೆ ಮಾಡ್ಕೊ ಕೋಬೋದು
ಹಾ ಹಾ ಹಾ ಹಾ ಹಾ
ಈಗ ಶ್ರೀ ಈಗ ನೆಗಡಿ ಆದ್ರೆ ಅವಾಗ ನಾವು ಈಗೇನದು ಬಿಸಿನೀರು ಕಾಯಿಸ್ಕೊಂಡು ಅದರಲ್ಲಿ ಹೀಗೆ ಕಾವು ತೊಗಳೋದು
ಹಾ ಹಾ ಹಾ ಹಾ ಹಾ ಹಾ
ಈ ತರ ಮತ್ತೆ ಮತ್ತೆ ಇಲ್ಲ ಅಂದ್ರೆ ಈಗ ಮೊಟ್ಟೆ ಇರುತ್ತಲ್ವಾ ತತ್ತಿ ಆ ತತ್ತಿಯಲ್ಲಿ ಅರ್ಶಣ ಕೊಂಡು ತಿನ್ನೋದು
ಹಾ ಹಾ ಹಾ ಹಾ ಹಾ ಹಾ ಹಾ
ಈಥರ ಮಾಡೋದ್ರಿಂದ ಶೀತನೂ ಕಡಿಮೆ ಆಗುತ್ತೆ
ಈ ತಲೆ ನಾವು ಅದು ಬಂದಾಗ ಅದಕ್ ಏನ್ ಮಾಡ್ಬೇಕ ಕಡೆ
ತಲ ನೋವು್ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಅಹ ಫ್ರೀ ಆಗರ್ಬೇಕು ಅಂದ್ರೆ ಯಾವವುದೇ ಟೆನ್ಷನ್ ತಗೊಂಡು ಅವ ಮತ್ತೆ ಗಲಾಟಿ ಗಲಾಟಿ ಇರೋ ತಲಿ ಅವೆಲ್ಲಾ ಬಿಟ್ಟು ಶಾಂತ ರೀತಿಯಾಗಿರುವಂತ ಜಾಗದಲ್ಲಿ ಕೂತ್ಕೋಬೇಕು ಅದಕ್ಕೂ ನಿಮಗೆ ಇನ್ನುೂ ಅದು ನಿಮ್ಗೆ ಅದು ಮಾಡಕ್ ಆಗಿಲ್ಲ ಅಂದ್ರೆ ನೀವು ಇದನ್ ಮಾಡ್ಬೋದು ಐಸ್ದು ಇದು ಬರುತ್ ತಲ್ವಾರಿಸ ದ ಗಡ್ಡೆ ಹ ಅದನ್ನ ಇದು ಕ ತಿಂದ್ಗಡೆ ಇಟ್ಕೊಂಡು
ಹ್ಮ್
ಒಂದ್ಟ್ಟೆ ಒಂದ್ ಹತ್ ನಿಮಿಷ ಇಟ್ಕೊಂಡ್ರೆ ಸಾಕು ನಿಮ್ಗೆಲ್ಲಾ ಕಡಿಮೆ ಆಗೋಗ್ಬಿಡುತ್ತೆ
ಓಹೋ ಹೋ ಐಸ್ಕ್ಯೂಬ್ ಎಲ್ಲಸು ನಮ್ ಕತ್ತಿಂದ ಇಟ್ಕೋನ್ ಕೆಡ್ರಿ
ಹಾ ಹೌದ್ರಿ ಹ್ಮ ನಾನ್ ಮತ್ತೆ ಮಾಡ್ತೇನ್ರಿ
ಸರಿರಿ ಸ್ ಸರಿದು ಹ್ಮ್